ಹ ಹಲೋ
ಹಲೋ ರಾತಾಡ ಅವ್ರು ಯಾರಾಮ
ಹಾ ನಾವ್ ಆರಾಮ್ ನಾವು ರಾತೋಡಲ್ಲ ಪವಾರ
ಪವಾರ ಓಹೋ ಮತ್ತೆ ರಾಠೋಡ ಅಂತ ಬಂತಪ್ಪಾ ಇಲ್ಲಿ ಅದಕ್ ನಾನ್ ನೋಡ್ದ
ಅದು ನಮ್ಮ ಸ್ನೇಹಿತರ ಹೆಸರು
ಹ ಹ್ಮ ನಮ್ ಕಡೆ ಪ ನಾಗರಾಜ್ ಗೋರಾ ಹ ಅವರು ನಮ್ಮ ಸ ಏನೋ ಅಡ್ರೆಸ್ ಅಡ್ರೆಸ್ಸು ಹಿಂಗ ಪವಾರ್ ಅಂತ ಇಟ್ಟರಂತ
ಅಂದ್ರೆ ಅವರು ಬಂಜಾರ ಸಮುದಾಯದವರು ಅವರು
ಹಾ ಹೌದು
ಹ ಅಂದ್ರೆ ನಿಮ್ಮ ಜಿಲ್ಲೆಯಲ್ಲಿ ಬಂಜಾರದವರು ಇದ್ದಾರ ತಾಂಡಗಳ ಇದಾವ ಅಲ್ಲಿ
ಹಾ ತಾಂಡಗಳು ಜಾಸ್ತಿ ಇದೆ ನಮ್ಗ ಒಂದು ಪೂರ್ ಒಂದು ಸೈಡ್ ಅದ ಇದೆ ನಮ್ಗೆ
ಅಲ್ಲಿನಾ
ಹ ನಮ್ ಗಜೇಂದ್ರಗಡದಲ್ಲಿ ಹೆಂಗಂದ್ರೆ ಒಂದ್ ತಾಂಡ ಅಂತಂದ ಒಂದ ಹಾಗ ಇದೆ ಅಷ್ಟು ಜಾಸ್ತಿ
ಮತ್ತ ಅಲ್ಲಿ ನೀವು ಅವರ ಸಂಪ್ರದಾಯವನ್ನು ಯಾವತ್ತಾದರೂ ಗಮನಿಸಿದ್ದೀರಾ
ಹಾ ಹೋಗಿದ್ದೀನ ಹೆಂಗಂದ್ರೆ ಅದದು ಹೇಳ್ದನ ಅಲ್ಲೇ ನಮ್ದು
ಹ ಅವರು ನೃತ್ಯ ಮಾಡುವುದಾಗಲಿ ಅವರ ವೇಷಭೂಷಣ ಮತ್ತು ಅವರ ಪೂಜೆ ಪುನಸ್ಕಾರಗಳು ಅವೆಲ್ಲಾ ನೀವು ಗಮನಿಸಿ ಗಮನಿಸಿದ್ದೀರಾ ಅವರದು ಹಲೋ ಹಲೋ ಆದ್ರೆ ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ ಹಲೋ ನಿಮ್ದು ಕೇಳಿಸತಾ ಇಲ್ಲ ಇಲ್ಲ ಕೇಳಸ್ತಾ ಇಲ್ಲ ಹಲೋ ಹಲೋ ಆದರೆ ನಿಮ್ಮದು ಏನು ಕೇಳಸ್ತಿಲ ಮತ್ತೆ ಮುಂದೆ